ಹಾ ಹಲೋ. ನಾ ಕುಂತ್ಕಂಡಿದ್ದೆ ನೀನು.
ನಾಾನು ಕುಂತಿದೆ ನೋಡು.
ಹಾ.
ಊಟ ಊಟ ಮಾಡಿದಿ.
ಹಾ ಮಾಡಿದ್ದೇ ನಿಂದು.
ಹಾ ನಂದು ಆಯ್.
ಹ್ಮ್.
ಮನೆಗೆಲ್ಲ ಆರಾಮದರ ಅಜ್ಜಿ.
ಹಾ ಆರಾಮದರ.
ಹಾ.
ಹ್ಮ್. ನಿಮ್ಮ್ ಮನೆಗ.
ನಮ್ಮನೆಗೂ ಆರಾಮದರ.
ಹ್ಮ.
ಹ್ಮ.
ಹ್ಮ್ ಮತ್ತೆ ನೀವು ಎಲ್ಲದಿ.
ನಾನ್ ಮನೇಲಿದ್ದೆ ನೋಡು. ಹ ಜೊಸ್ತಿ ಪುಟ್ಟ ಹೊರಾಗೊಗ್ಬೇಕಾ.
ಹಾ. ಹ್ಮ್ ನಾನು ಮನೆಲ್ಲಿದ್ದೆ.
ಹೌದಾ.
ಹಾ .
ಹಬ್ಬ.
ಹ ಹಾದಿದು ಇದುಕ್ ಹೊಬೇಕ್. ನ ಇದುಕ್ ಹೋಗ್ಬೇಕಿತ್ತಲ.
ಎಲ್ಲಿಗೆ.
ಎಲ್ಲಿಗೆ ಇದು ಮನ್ದೇವ್ರಿಗೊಂಟಿದ್ವ ನಾವ್ ಇವತ್ತು.
ಹಾ ಮನ್ದೇವ್ರಿಗೆ ಹೋಗ್ಬೋದುತ್ತು.
ಮನ್ದೇವ್ರಿಗೆ ಇಲ್ಲಿ ನಾನು ನಮಣ್ಣ ಎಲ್ಲಾರೂ ಒಂಟಿದ್ವಿ ಟ್ರೈನಿಗೆ.
ಹಾ.
ನೈಟ್ ಹನ್ನೊಂದ್ಗಂಟ್ಟಿಗ್ ಹೋಗ್ಬರ್ತಾವಿ. .
ಹಾ ಹೋಗ್ಬೇಕದ್ರೆ ಮನೆದೇವ್ರಿಗೆ ನಾವು ಹೋಗ್ಬೇಕು ಏನ್ ಮಾಡ್ಬೇಕು ತಿಳಿಯಕೊಲ್ದು ಹೋಗ್ಬೇಕೊಟ್ಟು.
ಹೌದಾ.
ಹಾ.
ಹ್ಮ್ ಹ್ಮ್ ಮತ್ತೆ.
ಮತ್ತೇನಿಲ್ಲಾ ನೀವೇ ಹೇಳ್ಬೇಕ್ ನೋಡ್.
ಹ್ಮ್ ಹೌದಾ.
ಹಾ ಹ.
ಹ್ಮ ಅದು ಕಾಲೇಜ್ ಏನತ ನಿಮ್ದ ಒತ್ತಾದಿ ಕಾಲೇಜ್ಗೆ.
ಮತ್ತೆ ಈಗ ಹನ್ನೆರ್ಡನೇ ತಾರೀಕಲ್ಲಿ. ಹತ್ತು ಉಪಾಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಮುಂದಿನ್ ತಿಂಗ್ಳ.
ಹ್ಮ್ಮ್.
ಆಗ್ಬೋದ್ ಆದ್ರೆ.
ಹ್ಮ ಇವಾಗ ಒಟ್ಟು ರಜ ಇದೆ ಹಲ್ಡೇ ಇದೆ ಅಲ್ಲಾ ಈಗ.
ಫಿಫ್ಟೀನ್ ಡೇಸ್ ಕೊಟ್ರೆ ಕೊಡ್ತಾರೆ ಇಲ್ಲ ಒಂದು ತಿಂಗ್ಳು ಕೊಟ್ರೆ ಕೊಡ್ತಾರೆ ಅಷ್ಟೆ.
ಹ್ಮ ಹ್ಮ್. . ನೀ ತಮ್ಮ ಸ್ಕೂಲಿಗ್ ಹೋಗ್ತಾ ಇದನ ಹ್ಮ್.
ಡೈಲಿ ಹೋಗ್ತಿದ್ದನ್ ಪಾಪ ಬಳಷ್ಟ. ಸರಿ ಇಲ್ಲ ಕಾಲೇಜ್ ನೋಡದ್ರೆ.
ಯಾಕೆ ಏನಾಯ್ತು. ಏನಾಯ್ತ ಸ್ಟಿಕಿದೆ.
ಹಾ.
ಹ್ಮ್ ಎಷ್ಟ್ ಗಂಟೆೆಗೊಗ್ ಎಷ್ಟ್ ಗಂಟೆಗ್ ಬರೋನಣ ಅವ್ನು.
ಹಾ.
ಹ್ಮ್.
ನಾನ್ ಬೆಳಿಗ್ಗೆ ಹೋಗಿ ಒಂದ್ ಗಂಟೆಗ್ ಬರ್ತೀನಿ.
ಹೌದ ನಿಮ್ ತಮ್ಮ.
ನಮ್ ತಮ್ಮ ಬೆಳಿಗ್ಗೆ ಹೋಗಿ ಆರ್ ಗಂಟೆಗ್ ಬರ್ತಾನೆ.
ಬೆಳಿಗ್ಗೆ ಎಷ್ಟ್ ಗಂಟೆಗ್ ಹೋಗ್ತಾನೆ.
ಬೆಳಿಗ್ಗೆ ಏಳುವರಿಗ್ ಬಿಡ್ತಾನೆ.
ಹೌದಾ.
ಹಾ.
ಬರೋದು.
ಬರೋದು ಆರ್ಗಂಟೆ ಆರೂವರಿ.
ಆರು ಗಂಟೆನಾ.
ಹಾ.
ಅಯ್ಯೋ ಪಾಪಾ.
ಹಾ ಪಾಪ ಬಾಳ ಬಾಳ ಪಾಪ.
ಹ್ಮ್ ಅಷ್ಟೊತ್ತಿಗ್ ಬಂದ್ರೆ ಅವ್ನಿ.
ಹೌದು.
ಪಾಪ್ ಇವಾಗ ಆರ್ನೆ ಕ್ಲಾಸು ನೀವ್ ಎಲ್ಲಾ .
ಹಾ.
ತೆ.
ಮತ್ತೇನ್ಲಾ ನೀನ ಹೇಳ್ಬೇಕ.
ಹ್ಮ್.
ಮತ್ತೇನ್ ಮಾಡಕತರ್ಲೆ ಮನೆಗಾ.
ಮನೇಗ್ ಕುಂತಿದೆ ನೋಡ್ರಿ ನೀವ್.
ನಾವ್ ಕುಂತಿದಿನಿ.
ಹ್ಮ್.
ನೀವು ಹೋಗ್ಬೇಕಾ.
ಹಾ ಹೋಬಕ್ ನೋಡ್ರಿ ಹಾ ಹೋಬಕ್ ನೋಡ್ರಿ ಟಿವ್. ಹಾ.
ನೋಡ್ಬೇಕ್ ನಾವು ಹೋಗ್ಬೇಕ ಬೇಡ ಅಂತ ನೋಡ್ಬೇಕ್. ಮತ್ತೇನ್ ಹೇಳೋದ್ರಿ ನಮ್ ತಮ್ಮ ಒಂದ್ ಮಾತ್ ಅಂದ್ಬಿಟ್ಟ ಬಾಳ್ ಬೇಜಾರಯ್ತ.
ಏನಂದರಿ.
ಏನಿಲ್ಲ ಹ ರೈಲ್ವೆ ಸ್ಟೇಷನಲ್ಲಿ. ಬಂದು ಆಮೇಲೆ ಗೋಳಡ್ತೀ ನೋಡ್ ನೀನ್ ಅಂತ ಅಂದ. ಬೇಜಾರತ್ತು ಏನ್ ಮಾಡಕ್ ತಿಳಿಯಕೊಲ್ದು ಹೋಗ್ಲೇ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
ನಾಗ್ಬೇಡ್ರಿ ಕರೆಕ್ಟ ಮಾತಾ ಅದು ಹ ಹ.
ಮತ್ತ.
ಮತ್ತೇನ್ ಹೇಳೊನ್ರಿ ನೀವ ಹೇಳ್ಬಕ್.
ಹ ನಾವು ಮೊನ್ ಮೈಸೂರಿಗ್ ಹೋಗಿದ್ವಿ.
ಹಾ ಹ ಏನ್ ಮಾಡಿದ್ರಿ ಮೈಸೂರಾಗ.
ಮೈಸೂರಗ ಅರ್ಮನೆ ನೋಡಿದ್ವಿ.
ಹಾ.
ಗೊಲ್ಗುಬಸ್ ನೋಡಿದ್ವಿ.
ಗೋಲ್ಗುಂಬಸ್ ನೋಡಿದ್ನಿ. ಹಾ ಹೇಳಿ.
. ಅಂಗೆ ಜೂ ನೋಡಿದ್ವಿ ಆ ಜೂ ನೋಡಿದ್ವಿ.
ಹಾ.
ಮತ್ತೆ ಅರಮನಿ. .
ಹ್ಮ್. .
ನೋಡಿದ್ವಿ ಮತ್ತೆ ಅದೆ ನೋಡಿದ್ವಿ.
ಹ್ಮ್.
ಹೊಡ್ಕೊಂಬಂದ್ವಿ ಟ್ರೈನು ಫುಲ್ ರಶ್ ಇತ್ತು ಬರ್ಬೇಕಾದ್ರೆ ನಿತ್ಕೊಂಬಂದ್ವಿ ರಾತ್ರಿ ಎಲ್ಲ.
ಹೌದು ಹೌದು ಬಾಳ ಸರ ಸಿಗ್ತಾನೆ.
ಈಗ ಕಡಪ ಹಿಂದೆ ಮತ್ತೆ ನಾವು ಕೊಪ್ಪಳಕ್ ಬಂದ್ರೆ ಮತ್ತೆ ಟ್ರೈನ್ ಫುಲ್ ಇರ್ತೆ. ಹಂಗ್ಬರಕ್ಕಾಗಲ್ಲ
ಈಗ ಅದಕ್ಕೆ ಹನ್ನೊಂದ್ ಗಂಟೆಕ ಬುಕ್ ಮಾಡಿಬಿಡ್ಬೇಕ್ ಟ್ರೈನ್ ಇಲ್ಲ ಅಂದ್ರೆ. ಹೆಂಗಾಗತ್ತಪ್ಪಾ ಅಂದ್ರೆ ಹೇಳ್ತಿನಲ್ಲ ನಾನು ನಿಂತ್ಕೊ ಬರೋದ್ ನಿತ್ಕೊಂಡು. ನಿಂದ್ರಕ್ಕೂ ಜಾಗಿರಲ್ಲ ಗುರು ನಿಂದ್ರ ಕು ಜಾಗರಲ್ಲ ಗುರು ಅಷ್ಟು ಫುಲ್ ಜನ ಅದು ಟಿಕೆಟ್ ಬುಕ್ ಒ ಹ ಹ ಹ
ಹೌದ್ಬಿಡಿ ನೀವ್ ಹೇಳದೂ ಕರೆಕ್ಟ್ ಇದೆ ಆಗಲ್ಲ ನೀನ್ತಗೊಂಡ್ ಬರಾಕ್. ಬಾಳ್ ತ್ರಾಸ್ ಆಗುತೆ.
ಎಷ್ಟು ತ್ರಾಸ್ ಆಗುತ್ತೆ ಅಂದ್ರೆ ನಿಂತ್ಗೊಂಡ ನಿಂತ್ಕೊಂಡು ಕಾಲು ನೊವ್ ಬರುತ್ತೆ ಹೊರ್ತು ಕುಂದ್ರಾಕ ಜಾಗ ಸಿಗಲ್ಲ ನೋಡಿ.
ಹೆಳ ಹ್ಮ್. ಹ ಹಾ ಅದು ಕರೆಕ್ಟೆ ಕುಂದ್ರಗ ನಿಂದ್ರ ಕ ಜಾಗಿರಲ್ಲಗುರು ಅಡ್ಡ್ಯಾಡ್ ರೆಸ್ಟಿಗೆ ಹೋಗ್ಬೇಕಂದ್ರ ಫುಲ್ ಎಲ್ಲ ಫುಲ್ ನಿಂತಿರ್ತಾರೆ ಜನ ಯಾ ಪ್ಪಾ ನಾವ್ ಬರ್ಬೇಕಾದ್ರೆ ಹೇಳ್ತೀನಲ್ಲ.
ಆಗ್ತಾ ಆಗಲ್ಲೇ ಬಿಡಗುರು ಅದು ಪಕ್ಕಾ ಹೇಳ್ತನಲ್ಲ ಬಾಳ್ ತ್ರಾಸ ಅನಿಸ್ಬಿಡುತ್ತದ.
ಜಾಗಪ್ಪ ಅಂತಿರ್ತವಿ ನಾವ್ ಯವ್ವಾ ಹೋಲಾರ್ದ ಹೋಬಿಟ್ವಿ ಬರ್ಬೇಕ
ಇನ್ನೊಮ್ಮೆ ಹೆ ಹೆ ಇನ್ನೇಮೊಗ್ಬೇಕು ಬೇಡ ಅನ್ಸ್ಬಿಡುತ್ತೆ. ಅಲ್ಲ ಗುರು.
ಹೇಳಪ ಮತ್ತ. ಮತ್ತೇನ್ಹೇಳ್ಬೇಕ ಅಷ್ಟ. ಹಾ ನಮ್ ತಂಗಿದ ಕಾಲೇಜ್ ಹಚ್ಚೀರಿ ಆಯ್ತು ಹೋಗ್ತಾಯಿದಳ ಆಕಿ.
ಹಾ ನೀವು ಹೋಗ್ಬೇಕಾ.
ಹ್ಮ್ ನಾನು ಹೋಗ್ಬೇಕ್ ಒಂದ್ನೇ ತಾರೀಕಿಂದ ಸ್ಟಾರ್ಟ್ ನನ್ ಕಾಲೇಜು. ಒಂದನೇ ತಾರಿಖಿಂದ್ ಹ್ಮ ಆ ಹಾ ಮಾ ಕಾಲೇಜಿಗೆ ಹೋಗ್ಬೇಕ್ ರೀ ಫಸ್ಟ್ ಡೇ ಕಾಲೇಜ್ ಎಲ್ಲ.
ಕಾಲೇಜಿಗೆ ಮೊದ್ಲು ದಿನ ಯಾರು ಹೋಗ್ತಾರೆ ಸರ್‌.
ನಾವು ಹೋಗ್ತೀವ್ರೀ ಒನ್ನೆ ಡೇ ಫಸ್ಟ್ ಡೇ ಇಸ್ ಬೆಸ್ಟ್ ಡೇ.
ಹಾ ಫಸ್ಟ್ ಡೇ ಇತ್ತು. ಯಾಕೆ ಮೊದಲಿನ ದಿನ ಹೋದ್ರೆ ಯಾರ್ನಂಗಷ್ಟ ಅನ್ಸಲ್ಪ. ಕಾಲೇಜ್ ಅಂದ್ಮೇಲೆ ಮೊದ್ಲೇನೆ ದಿನ ಹೋಗಬೇಡಿ ಬಿಡಿ ಸರ್.
ಹಾ ಅಂದ್ರ ಈಗ ಮನ್ಯಾಗ ನೀ ಒಳಗಡೆ ಫುಲ್ಲು ಹ್ಮ್ ಹ. ಹೋಗ್ಬೇಕು ಹೋಗ್ತಾ ಇದೇನೆ ಬಟ್ ನಾನೆ ಫಸ್ಟ್. ಒಂನ್ನೇ ತಾರೀಕ ಸ್ಟಾರ್ಟ ಮದ್ವಿಗ್ಗೆ ನಂದು ಎರಡು ಗಂಟೆಗೆ ಬಿಡತ ಕಾಲೇಜು. ಎರಡ್ ಗಂಟೆಯಿಂದ ಮದುವಿಗ್ ಹೋಗ್ತೀನಿ.
ಹೌದ ಓಕೆ ಓಕೆ ಸರಿ.
ಹ್ಮ
ಮದ್ವೆ ಎಲ್ಲಿದೆ.
ಮದವೆ ಇಲ್ಲೇ ಕೊಪ್ಪಳದಲ್ಲಿ ಇದೆ ನಮ್ಮ ಅಣ್ಣನ ಮನೆ
ಹೌದಾ.
ಹ್ಹಾ
ಪುಳ್ದಲ್ಲೆಲ್ಲಿ.
ಕೊಪ್ಪಳದಲ್ಲಿ ಇದು ವಿಶೇಷರ ಇದು ವಿಶ್ವೇಷರ ಇದು ರೀ ಕಲ್ಯಾಣ್ ಮಂಟಪ.
ಹೌದ ಕೊಪ್ಪಳ್ದಲ್ಲಿ ಇದೆ ಅಂತ ಗೊತ್ತಿದ್ದಿಲ್ಲ ನನಿಗೆ.
ಹ್ ಇಲ್ಲ ಈ ಕಡೆಸೆೈಡ್ ಅಷ್ಟುವಸ್ತ ಆಗಿದೆ.
ಹೌದ.
ವಿಶ್ವೇಶ್ವರಯ್ಯ ವಿಶ್ವನಾಥನ್ ಅಂತ ದೊಡ್ಡ ಕಲ್ಯಾಣ ಮಂಟಪ.
ನಾನು ಎತ್ನಿಟ್ಟಿಯಲ್ಲಿ ಇದೆ ಅನ್ಕೊಂಡಿದ್ದೆಪ್ಪಾ.
ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲೆ ಕೊಪ್ಪಲದಲ್ಲೆ ವಿಶ್ವೇಶ್ವರ ವಿಶ್ವಾನಾಥ ಕಲ್ಯಾಣ ಮಂಟಪ.
ಹೌದ.
ಹಾ ನಾವು ಮೈಸೂರಾಗ ಗೋಲ್ಗುಂಬಜ್ ನೋಡಿದ್ವಿ ಬಾಳ ಚೆನ್ನಾಗಿತ್ತು.
ಹೌದ.
ಹ್ಮ
ಹಾ ಹಾ ನೀವ್ ಬಿಡಿ ಸರ್ ಎಲ್ಲ್ ಎಲ್ಲೊ ಹೋಗಿ ಏನೇನೋ ನೋಡ್ಬರತೀರ ನಾವೇ ನೋಡಿಲ್ಲ
ಹಾ ನಾವ್ ತಾಜ್ಮಹಲ್ ಗ್ ಹೋಗಬೇಕು ಅನ್ಕಂಡ್ವಿ ಆಲಿಲ್ಲ.
ಹಾ ಲೇಟ್ ಆಗ್ಬಿಡ್ತೇನೆ.
ಹಿ ಹಿ ಹ ಇಲ್ಲ ಮೈಸೂರಾಗ ತಾಜ್ಮಹಲ್ ನೋಡ್ಬಡ್ತಿದ್ವಿ ನಾವು.
ಹ ಹ ಹೋಗ್ಬೇಕ ನೀವ. ಮೈಸೂರ್ದಾಗ ಅಲ್ಲಿ ಲಡಾಕ್ ನೋಡ್ಬರ್ತಿರ ಮತ್ತೆ ಬಿಟ್ರೆ.
ಅಹ್ ಹ್ಹಾ ಅದು ಕರೆಕ್ಟೆ.
ಹೋಗ್ಬೇಡಿ ನಾನು ಫರೇನಿಗೆ ಹೋಗ್ಬೇಕ ಅನ್ಕೊಂಡೆ ಫ್ಲೈಟ್ ಡಿಲೇ ಆಗ್ಬಿಡ್ತದು ಅದಕ್ಕೆ ಹೋಗಕ್ಕಾಗ್ಲಿಲ್ಲದು. ವಿಮಾನ ಡಿಲೇ ಆತು ಅದಕ್ಕೆ ಹೋಗಕಾಗ
ಏ ನಾಳೆ ಬುಕ್ ಮಾಡ್ತೀನಿ ಹೊಗ್ಬಂದ್ಬಿಡಿ ನಾ ಬುಕ್
ಹಾ ಅಷ್ಟೇ ಮಾಡಕಂತೊಗೊಳಿ. ಹಾ ಮಾಡಬಿಡಿ ನಾಳೆ ಹೋಗ್ ಬಿಂದಬಿಡ್ತಿನಿ.
ಹ್ಮ
ಮತ್ತೆ ಆಮೇಲೆ ಲ್ಯಾಬ್ ಎಕ್ಸಾಮ್ಸ್ ಅಂತ ಇರ್ತಾವು ಅವು ಮತ್ತೆ ಬರೆಯಕ್ಕಾಗಲ್ಲ ಅದಕ್ಕೆ
ಇಲ್ಲಾ ಎಕ್ಸಾಮನ ಎಕ್ಸಾಮನ ಅಲ್ಲೇ ಬುಕ್ ಮಾಡ್ಬಿಡ್ತೀನಿ ಅಲ್ಲೇ ಬರ್ದ್ ಬಿಡಿ.
ಹಾ ಸರಿ ತೊ. ನಿಮ್ ಮತ್ತೇನ್ ಪ್ಲಾನ್ ಎಲ್ಲನ ಹೋಗೋದು.
ಹ ನೆಕ್ಸ್ಟ್ ನಾನ ದುಬಾಯಿಗಿ ಹೋಗ್ತಾ ಇದಿನಿ.
ನನ್ ಬುಕ್ ಮಾಡೋದಾದ್ ಇಬ್ರು ಬುಕ್ ಮಾಡ್ಬಿಡ್ಲಿ ನಮ್ದು ನಿುಮ್ದು ಒಂದೆ ಸಲಗ್ ಮಾಡ್ಬಿಡ್ಲಿ ಇಬ್ರು ಹೋಗ್ಬಂದ್ಬಿಡೋಣ.
ಫಾರೇನ್ಗೆ ಹೋಗ್ತೀಲ್ಲ ನಾನ್ ದುಬೈಗೆ ಹೋಗ್ತೀನಲ್ಲ ಸರ್.
ಹೌದಲ್ಲ.
ಇಲ್ಲಿ ನಡೀತದೆ ಬಿಡ್ರಿ. ನೆಕ್ಸ್ಟ್ ಟೈಮ್ ಹೋಗೋಣ ನಾವಿಬ್ರು ಹ್ಮ ಹ್ಮ. ಹ್ಞೂ ಆರಾಮದಿವಿ ನೋಡರಿ ನೀವು ಆರಾಮದೀರಲ.
ಹಾ ಟಿಫಿನ್ ಆಯ್ತಾ ನಿಮ್ದು.
ಹಾ ಟಿಫನ್ ಮಾಡ್ಬೇಕು ನಾಷ್ಟಾ
ಹೌದ ನಾನು ಮಾಡ್ತಾ ಇದ್ದೀನಿ ಇವಾಗ ಟಿಫಿನ್. ಹ್ ಹ ಆಯ್ತ್ ನೋಡ್ರಿ ನಮ್ದು ಆಯ್ತು.
ಹಾ ಹೇಳೇನ್ರಿಪ್ಪಾ ಕಾಲ್ ಬಾಳ ನೊಯ್ತಾ ಇದಾವು. ಈಗೆ ಹೆಂಗಾಗಿತ್ತಂದ್ರೆ ಒಂದ್ ದಿನ ಓಡಿದ್ ರೆ ಮತ್ತೆ ಕಂಟಿನ್ಯೂ ಕಾಲ್ ನೋವು ಬಂದ್ ಬಿಡ್ತಾವ್ ಡೈಲಿ ಓಡ್ಬೇಕ ಅಂದ್ರೆ ದಿನ ನಿತ್ಯ ಓಡಿದ್ರೆ ಏನಾಗ ಗಲ್ಲ. ಈಗ ನೀ ಓಡಿದ್ರಿ ನೋಡಿ ಇವತ್ತು ಹಂಗ ಒಂದೇ ದಿನ ಊಡಿದ್ರೆ ಕಾಲ್ ಹೆಂಗ ನೋವ್ತವ್ ಕೇಳ್ರಿ.
ಹಾ ಅದು ಕರೆಕ್ಟೇ ರೀ.
ನೆನಪಕ್ಕೆ ದಿನ ಹೊಡ್ಬೇಕು ಇಲ್ಲ ಓಡಕ್ಕೆಪಾಡ.
ಹೌದಾ.
ಹ್ಮ್ ಸರಿ ತಗೊಳಿ. ಬಾಳ ಐತೆ ನಾ ಮತ್ತೆ ಮನೆಯಲ್ಲಿ ಕೆಲಸ ಇದವು ಹಾ ಇಡ್ಲಿ.
ಹಾ ವಂದನೆಗಳು.